ತಿದ ಅಪ್ಪಿ ಟೀ ಮಾಡ್ಬೇಕಪ್ಪಿ ನಿಂದು
ಹಾ ಇಲ್ಲ ಅಕ್ಕ ನಮ್ ಪಿ ಜಿ ಅಲ್ಲಿ ಕೊಡಲ್ಲ ಅಕ್ಕ ಟೀ ಬೆಳಿಗ್ಗೆ ಅಷ್ಟೇ ಕೊಡ್ತಾರೆ ಹ್ಮ್ ಹ್ಮ್ ಬೆಳಿಗ್ಗೆ ಅಷ್ಟೇ ಕೊಡ್ತಾರೆ ಅಕ್ಕ
ಅಯ್ಯೋ ಏಕೆ ಹಂಗೆ
ಗೊತ್ತಿಲ್ಲ ಅಕ್ಕ ಅದು ಫಸ್ಟಿಂದನೂ ಹಂಗೆ ಅವ್ರ ಗೊತ್ತಿಲ್ಲ ಅಂತ ಬಟ್ ಮಾರ್ನಿಂಗ್ ಅಷ್ಟೇ ಕೊಡ್ತಾರೆ ಯಾವತ್ತು ಈವ್ನಿಂಗ್ ಕೊಟ್ಟೆ ಇಲ್ಲ ಅಕ್ಕ
ಕೇಳು ಇಲ್ಲ ನೀವು
ಆವತ್ತು ಒಂದ ದಿನ ಕೇಳಿದ್ರಕ್ಕ ಬಟ್ ಅಣ್ಣ ಏನು ಅನ್ನೋ ಗೊತ್ತಿಲ್ಲ
ಅಯ್ಯೋ ಬೇರೆ ಪಿ ಜಿಯಲ್ಲಿ ಹೆಂಗ್ ಗೊತ್ತಾಪಿ ಸ ಈ ಮಾರ್ನಿಂಗು ಮತ್ತೆ ಈವ್ನಿಂಗು
ಎರಡು ಟೈಮ್ ಅಲ್ಲೂ ಟೀ ಕೊಡ್ತ ಮುಂಚೆ ನಾನ್ ಇದಿದ್ ಪಿ. ಜಿ ಅಲ್ಲೆ ಮಾರ್ನಿಂಗು ಟೀ ಕೊಡ್ತಿದ್ರು ಇವ್ನಿಂಗು ಟೀ ಕೊಡ್ತಿದ್ರು ಟೀ ಕಾಫಿ. ಅಲ್ಲೇ ಗ್ಯಾಸ್ ಇಟ್ಬಿಡ್ತಿದ್ರು ಹಂಗಾಗಿ ನಾವೇ ನಮ್ಗ ಏನ್ ಬೇಕೋ ನಾವವು ಹೋಗ್ ಮಾಡ್ಕೊಂತಿದ್ವಿ
ಹೌದಾ ಅಕ್ಕ ಇಲ್ಲೇನು ಆತರ ಇಲ್ಲ ಅಕ್ಕ ಇಲ್ಲ ಅಕ್ಕ ಅದು ಸ್ವಲ್ಪ ರೂಮಲ್ಲಿ ಅದ ಕಾಬೋಡ್ಡಿಂಗ್ ತೆಗದಕ್ಕ ಸೌಂಡ್ ಆಯಿತೆನು
ಹ್ಮ್
ಇವಾಗ ಕೇಳಸ್ತಿದಿಯ ಅಕ್ಕ
ಹಾ ಕೇಳಿದೆ ಕೇಳ್ತಿದೆ ಮತ್ತೆ ಆರಾಮಿದಿಯಾ
ತ್ತ ಹ್ಮ್ ಅಕ್ಕ ಆರಾಮ್ದೀನಿ ಅಕ್ಕ ನೀವ್ ಅಕ್ಕ
ಹಾ ಅಪ್ಪಿ ಆರಾಮಿದ್ದೀನಿ
ನೀವೇ ಮಾಡ್ಬೇಕ ಅಕ್ಕ ಡೈಲಿ ಎಲ್ಲ
ನಾನು ನಾನ್ ಮುಂಚೆ ರೂಮ್ಲ್ಲಿ ಇದಿದ್ದಾಗ ನಾನೇ ಅಡಗೆ ಮಾಡ್ಕೊತಿದ್ದೆ
ಇವಾಗ ನನ್ ಮನೆಲ್ ಇದ್ದೀನ ಹ ಇಲ್ಲ ಇಲ್ಲ ಮನೇಲಿ ಅಮ್ಮ ಇದ್ದಾರೆ ಅಮ್ಮ ಮಾಡ್ತಾರೆ ಅಕ್ಕ ಮಾಡ್ತಾರೆ ಹ್ಮ್ ಅಮ್ಮ ಮಾಡ್ತಾರೆ ಅವರೇ ಇರ್ತಾರಲ್ಲ ಅವರೇ ಮಾಡ್ತಾರೆ
ಹೌದಾ ಅಕ್ಕ ಅದೆ ಒಂದೊಂದು ಎಲ್ ಅವ್ರಿಗೆ ಒಬ್ಬೊಬ್ರು ಫುಲ್ ಅವರೇ ವಹಿಸ್ಕೊಂಡ್ ಬಿಟ್ಟಿರ್ತಾರಲ್ಲ ಅಕ್ಕ ಮನೆಯಲ್ಲಿ ಹ್ಮ
ಅದೇ ಅವ್ರ್ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ ಅದೆಲ್ಲ
ಹಾ ಅಂಗಾಗಿ ಅವ್ರ ನೀವೇನಾದ್ರು ಮಾಡ್ಬೇಕಾ ಅಂತ ಕೇಲ್ದೆ ಅಕ್ಕ
ಇಲ್ಲ ಅಪ್ಪಿ ಇಲ್ಲ ನಾನೇನು ಮಾಡಲ್ಲ ಅವರೇ ಎಲ್ಲ
ಹಾ ಹಾ ಹಾ ಇನ್ನೇನ್ ಚೆನ್ನಾಗಿದೆ ನಮ್ಮನೇಲಿ ನಮ್ಮ ಅಮ್ಮನೇ ಅಕ್ಕ
ಅಮ್ಮನೆ ಥ್ಯಾಂಕ್ಸ್ ಅಪ್ಪಿ ಒಂಥರ ಡಿಫ್ರೆಂಟ್ ಆಗಿ.
ಹಾ ನನ್ ಕೇಳ ಇಲ್ಲಕ್ಕ ಇವತ್ ಆಕ್ಚುಲಿ ಇವಾಗೆ ನನ್ ಕೇಳಿದ್ದ ಆ ತರಾ ನೇಮು ಅದಕ್ಕೆ. ಹ್ಮ ಅಕ್ಕ ಚೆನ್ನಾಗಿದೆ ಅಕ್ಕಾ.
ಟ್ಯಾಂಕ್ಸ್ ಅಪ್ಪಿ. ಮತ್ತೆ ಎಲ್ರು ಆರಾಮಿದಾರ. ನಾನಿ ಹ್ಮ್ ಅಪ್ಪಿ ನಂಗೆ ಬೇಕೇ ಬೇಕು ಕಾಫಿ.
ಹ್ಮ್ ನಾವು ಫಸ್ಟ್ ಅಟ್ಟಿಗೆ ಅಕ್ಕ ಸ್ಟಾರ್ಟಿಂಗಲ್ಲಿ ಹೊರಗಡೆ ಹೋಗ್ತಿದ್ವಿ ಅಕ್ಕ ಟೀ ಕುಡಿಯಕ್ಕೆ.
ಹ್ಮ್ ಹ್ಮ್.
ಬಟ್ಟ ಎಷ್ಟು ದಿನ ಜಾಸ್ತಿ ಎಷ್ಟು ದಿನ ಹೋಗಲು ಜಾಸ್ ಬರೇ ಹೋಗೋದೆೇ ಹೋಗೋದೆೇ ಆಗ್ತಿ ತಕ್ಕದ್ರಲ್ಲಿ ಎಲ್ಲಿ ಚೆನ್ನಾಗ ಕೊಡಲ್ಲ ಅಕ್ಕಾ ಇಲ್ಲ ಒಂದಿದೆ ಬಟ್ ಅಲ್ಲಿ ನಮ್ಗೆ ಇಷ್ಟನೇ ಆಗಲ್ಲ ಟೀ.
ಹ್ಮ್. ಹೌದು ಹ್
ಅದಕ್ಕೆ ಸುಮ್ನೆ ಬಿಟ್ಟ ಹ ಬಿಟ್ಟ ಬಿಟ್ಟವಿ ಅಕ್ಕ. ಟಿ ಕುಡಿಯೋದು ಅಲ್ಲಿ ಲೈಬ್ರರಿ ಹದಾಗ ಒಂದೊಂದ್ ಟೈಮ್ ಕುಡಿತೀನಿ ಅಕ್ಕ.
ಹಾ ಹಾ.
ಮತ್ತ ಅದ ಬಿಟ್ರರೆ ಯಾವಾಗ ಕುಡಿಯಲಕ್ಕ ಜಾಸ್ತಿ.
ಇಲ್ಲ ಚೆನ್ನಾಗಿರುತ್ತೆ ಹೊರ್ಗಡೆ ಎಲ್ಲಾ ಚೆನ್ನಾಗಿರುತ್ತೆ ಅಪಿ ಹೊರ್ಗಡೆ ಸೈಡ್ಸ್ ಎಲ್ಲ.
ಹ್ಮ. ಚೆನ್ನಾಗ್ ಮಾಡ್ತಾರೆಕ್ಕ ಅಲ್ಲಿ ಓಟೆಲ್ ಅಲ್ಲಿ ಅಕಾಡೆಮಿ ಹತ್ರನು ಒಂದು. ಲದೆ ಅಣ್ಣಗೆ ಚೆನ್ನಾಗಿ ಗಿರಾಕೆ ಆಗುತ್ತೆ. ಎಲ್ಲರೂ ಅಲ್ಲೇ ಹೋಗ್ಬಿಡ್ತಾರೆ. ಹ್ಮ ಅಕ್ಕ ಆ ಕಡೆ ಸೈಡ್ ಒಂದಿದೆ ಅಲ್ವಾ ಅಕ್ಕ.
ಇಲ್ಲ ನಾನು ಬಾ ತುಂಬಾ ದಿನ ಆಯ್ತಪ್ಪಾ ನಾನು ಆ ಕಡೆ ಬರ್ದೆ. ಬರ್ಬೇಕು ಈ ಅದೇ ಈಗ ಪ್ಲಾನ್ ಹಾಕೊಳಿದೀನಿ ಅದೇ ಸ್ವಲ್ಪ. ಕೆಲ್ಸ ಇದೆ ನ ಆ ಕೆಲ್ಸದ ನೋಡ್ಕೊಂಡು ಬರೋಳ ಇದೀನಿ ನಾನು ಕೂಡ.
ಹಾ ಹಾ ಬನ್ನಿ ಅಕ್ಕ ಅಂದ್ರೆ ನೀವಾಗಸು ಕೂಲಿಗ್ ಹೋಗ್ಬೇಕಲ್ಲಕ್ಕ ಫ್ರೀ ಆಗ ಸಿಗುತ್ತೋ ಇಲ್ವೋ.
ನನ್ಗೆ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟಲ್ಲಿ ಬಂದ್ಬಿಡೋಣ ಅಂತ ಪ್ಲಾನ್ ಇತ್ತು. ಬಟ್ ಅಲ್ಲಿರೋ ಫ್ರೆಂಡ್ಸ್ ಎಲ್ಲಾ ಅವರು ಊರ್ಗ್ ಹೋಗಿದ್ದಾರೆ ಹಂಗ್ ಈಗ್ ಬರಕ ಆಗಲ್ಲ ಮತ್ತ್ ಅವ್ರು ಸಿಗ್ಬೇಕಲ್ಲ.
ಹ್ಮ
ಹುಂ ಹಂಗಾಗಿ ಹ್ಮ್ ಬಟ್ ಅವ್ರು ಇಲ್ಲ ಈಗ ಹಂಗಾಗಿ. ಸರಿ ನೋಡೋಣ ಅಂತೆ ಮತ್ತೆ ಯವಾಗರು ಪ್ಲಾನ್ ಹಾಕಣ ಅಂತ ಸುಮ್ನಾಗಿದೀನಿ.
ಹಾ ಹಾ ಹೌದಕ್ಕ ಅಷ್ಟೆ ಚೆನ್ನಾಗಿ ಫ್ರೆಂಡ್ಸ್ ಇದ್ರೂ ಚೆನ್ನಾಗ ಅಕ್ಕ ನಾ ಅಂದ್ರೆ ನನಗೆ ಇಲ್ಲಿಗ್ ಬಂದ್ಮೇಲೆ ನನ್ಗೆ ಹೆಂಗಾಗಿದೆ ಅಂದ್ರ ಇವಾಗ ಇವಾಗ ಅವಾಗ ಚೆನ್ನಾಗಿತ್ತು ಇತ್ತು ಬಟ್ ಇವಾಗ ಇವಾಗ ಬಂದ್ಮೇಲೆ ನನ್ಗೆ ಅಲೋ ನಾಗ ಇರೋದೆೇ ಇಷ್ಟ ಆಗ್ಬಿಟ್ಟಿದೆ
ಹೌದು ನಿಜ ಬೆಸ್ಟ್ ಗೊತ್ತಾ ಹೌದು ಬೆಸ್ಟ್ ಅದು ಅದೊಂಂತರ ಲೈಫ್ೇ ಚೇಂಜ್ ಅದು
ಹ್ಮ ಯಾರು ಬೇಡ ಸುಮ್ಮ್ನೆ ಇದ್ಬೇಡಾನ ಅನ್ಸ್ಬಿಡುತ್ತೆ.
ಅದು ನಿಜಾ ನಾ ಹೇಳ್ತೀಲ್ವಾ ಬೆಸ್ಟ್ ಲೈಫ್ ಅದು ಯಾರ್ ಕಿರಿ. ಕಿರಿಕಿರಿ ಇರಲ್ಲ ಯಾರ್ದು ಹ್ಮ್ಮ್. ಅವ್ರ ಹತ್ರ ಜಗಳಾಡ್ದೆ ಇವ್ರ ಹತ್ರ ಜಗಳಾಡ್ದೆ ಅದು ಇದು. ಕಿರಿ ಕಿರಿ ಇರಲ್ಲ ಅವಾಗ.
ಅದ್ರಲ್ಲಿ ಈವ ನಾವುಷ್ಟ ದೊಡ್ಡಗರ್ತಿವಕ್ಕ ಚೆನ್ನಾಗಿರ್ಬೇಕಕ್ಕ ಎಲ್ಲಾ ಇವಾಗ ಸಿಲ್ಲಿ ಸಿಲ್ಲಿಯಾಗಿ ಜಗಳ ಮಾಡಕು ಆಗಲ್ಲಲ್ಲಕ್ಕ. ರೂಮಲ್ಲಿ ಅರ್ಥ ಮಾಡಕ ಇಷ್ಟು ಹ್ಮ್ ಇವಾಗ ಈ ಡಬಲ್ ಡಿಗ್ರಿ ಇವಾಗ ಒಟ್ಟ ಡಿಗ್ರಿ ಹಂಗ ಮುಗ್ದಿದೆ ಅಂಗಮಬದ ಮೇಲೆನು ಇವೋಗ ಯತ್ರಲ್ಲ ಜಗಡ್ತ ಕ ಕುತ್ೆ ಆಮೇಲೆ ನಮ್ ನಮಗೆ ಒಂಥರ ಆಗ್ಬಿಡೆ ಮ ಇನ್ನು ಚಿಕ್ಕ ಮಕ್ಳ ತಲ್ಲ ಮಾಡ್ತೀವಲ್ವಾ ಅನ್ಸ್ಬಿಡುತ್ತೆ
ನನ್ಗ ಅಂತ್ ರ್ರೀ ನಮ ಫ್ರೆಂಡ್ಸ್ ಕೂ ಚಿಂಗ್ ಅಲ್ಲಿ ಬರ್ತಾರಲ್ಲಕ್ಕ ಕಡಿಮಲ್ಲಿ ಅಂತಿರ್ತಾರೆ ಒಬ್ಬೊಬ್ರು ರೂಮಲ್ಲಿ ಹಿಂಗ್ ಜಗಳ ಮಾಡಿದ್ರು ಫ್ಯಾನ್ಆಫ್ ಆಫ್ ಮಾಡಿದ್ರು ಲೈಟ್ ಆಫ್ ಮಾಡಿದ್ರು ಅಂತ ಹೇಳ್ತಾರೆ ಅವಾಗ ಏನಪ್ ಅಪ್ಪ ಇವರು ಇನ್ನೊ ಜಗಳ ಮಾಡ್ತಾರ ಹಿಂಗೆಲ್ಲಾ ಅನ್ಸ್ಬಿಡು
ಇಲ್ಲಪ್ಪಿ ಆಡ್ತಾರೆ. ಅಯ್ಯೋ ನಮ್ಮ ಅಪ್ಪಿ ನಾವಿದಿದ್ ಪಿ ಜಿ ಅಲ್ಲಿ ಹೆಂಗ್ ಜಗಳ ಆಡಿದ್ರು ಗೊತ್ತ ಒಂದ್ಸತಿ. ಅಪ್ಪಾ ಹೆದ್ರೆ ಬಿಟ್ಟಿದ್ವಿ ನಾವೆಲ್ಲಾ. ಇಲ್ಲಾ ಆಡ್ತಾರೆ ಅಪ್ಪಿ ಹಂಗೇನಿಲ್ಲ.
ಹ್ಮ್.
ಹ ನಮಿಗ್ ಗೊತ್ ನಾವು ಸೈಲೆಂಟ್ ಆಗಿರ್ತೀವಲ್ಲ ಹಂಗಾಗ್ ಗೊತ್ತಾಗಲ್ಲ. ಅಷ್ಟೇ ಮಾಡ್ತರೆ ಅಯ್ಯೋ. ಹ್ಮ ಹ್ಮ ಹ್ಮ ಜಗಳ ಆಡೋ ವಿಚಾರ ಬಂದ್ರೆ.
ಹ ಹ ಏನುಕ್ಕಿರಲಕ್ಕ ಇದಕ್ಕೆ ಇರುತ್ತೆ ಲೈಟ್ ಆಫ್ ಮಾಡಿ ಫ್ಯಾನ್ ಆಫ್ ಮಾಡಿದಿ ಔಟ್ರಕೆ ಆಡಿರ್ ತಾರೇ ಅಕ್ಕ ಇಲ್ಲ ಬಾತ್ರೂಮ್ಸ್ ಸಲುವಾಗಿ ಆಡಿರ್ತಾರೆ.
ನಮ್ ಫ್ರೆಂಡ್ ಇದ್ದಾರೆ ಅಕ್ಕ ಅವರ್ ಇಲ್ಲಿ ವಿಜಯನಗರದಲ್ಲೆ. ಕೋಚಿಂಗ್ ಹತ್ರನೆ ಅವರು ಪಿ ಜೆ ಅಂತೆ ಅವರೋಂದು ರೂಮಲ್ಲ ಒಂದು ನಾಲ್ ಐದು ಜನ ಇದ್ದಾರಂತೆ. ಅವರು ಇಷ್ಟು ಜನಕ್ಕೆ ಸೇರಿ ಒಂದೇ ವಾಶ್ರೂಮ್ ಅಂತೆೆ ಅಕ್ಕ ಇವರು ಬೆಳಗ್ಗೆಯಿಂದನೂ ಲೈನು ಅಂದ್ರೆ ಓಹ ಇಷ್ಟರಿಂದ ಇಷ್ಟವರೆಗ ನಂದು ಇಷ್ಟರಿಂದ ಇಷ್ಟವರೆಗ ನಂದು ಅಂದ ಹ ಟೈಮಿಂಗ್ ಟೈಮ್ ಮಾಡ್ಕೊಂಡಿದ್ದಾರೆ ಅಂತಕ ನನಗಿಷ್ಟು ನಿಮಿಷ ನನಗ ಇಷ್ಟೊತ್ತು ಟೈಮ್ ನನ್ಗೆ ಇಷ್ಟೊತ್ತು ಟೈಮ್ ಅನ್ಬಟ್ಟು
ಅಲ್ಲ ಇನ್ ಕೇಸ್ ಅದ್ರಲ್ ಅಲ್ಲ ಅರ್ಜೆಂಟ್ ಇರೋರು ಹ್ಮ ಅರ್ಜೆಂಟ್ ಇರೋರು ಯಾರಾದ್ರರು ಪಾಪ ಎಲ್ಗಾರು ಆಫೀಸ್ಗೆ ಹೋಗೋರು ಎಲ್ಲ ಏನ್ ಮಾಡ್ಬೇಕು
ಏನು ಅಕ್ಕ ಅದಕ್ಕೆ ಈಕಿಗೂ ಮಾರ್ನಿಂಗೇ ಕೊಟ್ಬಿಟ್ಟಿದಾರಂಥ ಟೈಮು ಈಕಿಗೆ ಇವ್ರಿಗೆ ಅವಳಿಗೆ ನಿದ್ದೆನೆೇ ಆಗ್ತಾ ಇಲ್ಲ ಬೆಳಗ್ಗೆ ಬೇಗ ಬೇಗ ಮಾಡ್ಕೊಂಡು ಬಂದ್ಬಿಡಬೇಕಂತೆ
ಓ ಹೂ ಹೌದು ಅದ್ ನನ್ ನನ್ ಫ್ರೆಂಡು ಅವಳ ರೂಮ್ಲ್ಲೂ ಕೇಳಿದ್ದೆ ಲೈಕ್ ಬೇಗನೆ ಸ್ನಾನ ಮಾಡ್ಕೋಬೇಕು ಬೇಗನೆ ಬ್ರಷ್ ಮಾಡ್ಕೊಂಡ್ ಬಿಡಬೇಕು ಆ ಕೊಟ್ಟಿ ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡ್ಂಬಿಡ್ಬೇಕು ಹೊರಗೆ ಬರಬೇಕು
ಹಂಗಂತ ಅಕ್ಕ ಅವು ಅಕ್ಕಿ ಏನಂದ್ರೆ ನಂಗೆ ನಿದ್ದೆನೇ ಆಗ್ತಿಲ್ಲ ಆ ರೂಮ್ ಅಲ್ಲಿ ಅಂದೆ ಒಂದಿನ ಜಗಳ ಮಾಡಿಬಿಟ್ಟಿದರಂತೆ. ಹ್ಮ್ ಅದೇ ಅಕ್ಕ ಬೆಳಿಗ್ಗೆ ಬೆಳಿಗ್ಗೆ ಇವ್ರ ಇಷ್ಟು ಟೈಮ್ ಅಂತ ಒಪ್ಸ್ಬಿಟ್ಟು ಬಿಟ್ಟಿದ್ದಾರೆ ಆ ಒಂದು ಸ್ವಲ್ಪನೂ ಲೇಟ ಆದ್ರೂ ಬೈ ಬೇಗ ಬಾ ಬೇಗ ಬಾ ಅಂತ ಡೂರು ತಡ್ತಾನೇ ಇರ್ತಾರಂತೆ
ಪಾಪ್ಪ ದೇವ್ರ ಹಂಗ ಮಾ
ಆಕೆಗ ಹೆ ನೀದೆ ನಿದೆ ನಿದ್ದೆ ಆಗ್ತಿಲ್ಲ ಅಂತ ಹಾಕಿ ನಾನ ನಿದ್ದೆ ಆಗ್ತಿಲ್ಲ ಸರಿಯಾಗಿ ಅಂತ ಹಾಕಿ ಇವಾಗ ನಮ್ದು ಎಂಟು ಗಂಟೆಗೆ ಅಕ್ಕಾ ಅಸ್ಟ್ ಲಿಸ್ಟ್ ಅಕಿ ಸೆವೆನ್ ಹಂಗ ಹೋದ್ರೆ ಒಂದು ಬರೆ ಸ್ನಾನ ಅಂದ್ರೆ ಒಂದ ಫಿಫ್ಟೀನ್ ಮಿನಿಟ್ಸ್ ಸಕಲಕ್ಕಾ ಅಷ್ಟೆ ಅಷ್ಟ ಓನ್ಲಿ ಸ್ನಾನ ಮಾಡಿದ್ರೆ ಆ ಕಿಗೆ ಎಷ್ಟು ಟು ಪೈ ತರ್ಟಿಗೆ ಫೈ್ ಫಿಫ್ಟಿಗೆ ಹಂಗೆ ಹಂಗ್ದೆ ಅಂತೆ ಅಷ್ಟೊತ್ತಿಗೆ ಎದ್ದೋಗಬೇಕಲ್ಲ ಅಂತ ಅಕ್ಕಿ
ಬಂದ ಬಂದ್ಮೇಲೆ ಮಲ್ಕೋತಿರ್ಲಿಲ್ವೇನೋ ನಿದ್ದೆನೂ ಆಗ್ತಿರ್ಲಿಲ್ವೇನೋ ಪಾಪ
ಮಲ್ಕೊತಾಳಕ್ಕ ಬಂದ್ಮೇಲೆ ಮಲಗ್ತಾಳೆ ಅದು ಚೆನ್ನಾಗಿ ನಿದ್ದೆ ಆರು ಘಂಟೆತನ ಮಾಡ್ತಾಳೆ ಲೈಬ್ರರಿಗೈ ಲೈಬ್ರರಿಗೂ ಹೋಗ್ತಾಳೆ ಲೈಬ್ರರಿಯಲ್ಲಿ ಒನ್ ಒನ್ ಟೂ ಅವರ್ ಕೂರಕ ಆಗುತ್ತಂತೆ ಲಾಸ್ ಅಷ್ಟೇ ಜಾಸ್ತಿ ಜಾಸ್ತಿ ಕೂರಕ್ಕೆ ಆಗಲ್ಲ ಅಂತ ಮತ್ತ ಅ
ಹೌದು ಹೌದು ಅಲ್ಲ ಜಾಸ್ತಿ ಹೊತ್ತು ಎಲ್ಲಿ ಕೂರಕ್ಕೆ ಆಗುತ್ತೆ ಅಪ್ಪಿ ಆಗಲ್ಲ ಎಲ್ಲಿ ನಮ ನಾವೇ ಎಷ್ಟು ಕಷ್ಟ ಪಡ್ತಿದ್ವಿ ಗೊತ್ತ ಆವಾಗ ಯಪ್ಪಾ ಹೆಂಗಪ್ಪ ಕೂರೋದು ಹೆಂಗಪ್ಪ ಮಾಡೋದು
ಅಂಗ ಹಂಗಾಗಿನೇ ಅಕ್ಕ ನಮ್ ಸುಮ್ನೆ ಆಕಡೆ ಬೇಡ ಅಂತಂದೆ ಈ ಕಡೆ ಬಂದ್ಬಿಟ್ವಿ ಅಕ್ಕ ಹಂಗೆಲ್ಲಾ ಇದ್ರೆ ಇರಕ್ ಆಗಲ್ಲ ಅಕ್ಕ ನನ್ಗೆ ಅದ್ರಲ್ಲಿ ಮೇನ್ ವಾಶ್ರೂಮ್ ಚೆನ್ನಾಗಿರ್ಬೇಕು ಅಕ್ಕ ಇಲ್ಲಾಂದ್ರೆ ನನಗೆ ಕಂಫರ್ಟ್ ಆಗಿ ಇರಲ್ಲ
ಹು ಹು ಹು.....
ಅದು ಏನೋ ಒಂಥರ ಅದು ಫಸ್ಟಿಂದ ಹಂಗೆ ಬಂದು ಎಲ್ಲರೂ ಇರುತ್ತೇವೆ ಅಲ್ವಾ ಅಕ್ಕ ಹಸ್ಟೆಲ್ ಹ್ಮ ಇವಾಗ ಹಾಸ್ಟೆಲ್ಲ್ಲ ಆದ್ರೂನು ನಮ ದಿನ ವಾಶ್ ಮಾಡೋರಕ್ಕ ಇಲ್ಲಿ ವೀಕ್ಲಿ ಮೂರ್ ಸಲ ಮಾಡ್ತಾರೆ ಬಟ್ ನಾ್ ಮೂವರ ಇರೋದಲ್ಲಕ್ಕ ಏನ್ ಅನ್ಸಲ್ಲ ಅಲ್ಲಿ ಹಾಸ್ಟೆಲ್ ಅಲ್ಲಿ ನಾವು ಇರುವಾಗ ದೆಲಿ ಮಾಡೋದಕ ವಾಶ್ರೂಮ್ಸ್ ಹಂಗೆ ಇಂಡಿಯನ್ ಟಾಯ್ಲೆಟ್ ಸಕದು ಇವಾಗೆಲ್ಲ ವೆಸ್ಟರ್ನ್ ಆಗ್ಬಿಟ್ಟಿದಾವ ಅಲ್ವಾ ಅಕ್ಕ? ಅದಕ್ಕೆ ನನ್ಗೆ ಇಷ್ಟಾನೇ ಆಗಲ್ಲ ಅಕ್ಕ ಡೇಲಿ ಕ್ಲೀನ್ ಮಾಡ್ಬೇಕ ಅವ ಎಷ್ಟು ಹತ್ರನಿದ್ರೆ ನನಗೆ ಓದೋಕ್ಕೆ ಅಭ್ಯಾಸ ಆಗಿದೆ ಅಕ್ಕ ಹೋಗ್ಬೋದು ಬಟ್ ಜಾಸ್ತಿ.. ಎಷ್ಟು ಜನ ಇದ್ದ್ ಕಡೆ ಹೋಗಕ್ ಆಗಲ್ಲಲ್ಲ ಅಕ್ಕ ಏನ ಏನ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹ ಇವಾಗ ಆಲ್ಮೋಸ್ಟ್ ಅಲ್ಲಿ ಬರ ವೆಸ್ಟ್ರನ್ದೇ ಆಗ್ಬಿಟ್ಟ ಇದ್ದಿಲ್ಲ ಅಕ್ಕ ವಾಶ
ಹೌದಪ್ಪ ಹೌದು
ಅಂಗಾಗಿನ ಅಕ್ಕಾ ಅಂಗಾಗಿನ ಸುಮ್ಮ್ನೆ ಸುಮ್ನೆ ಆ ಕಡೆ ಬಿಟ್ಟ ಬೇಡ ಆರಾಮಾಗಿ ದೂರನೇ ಇರೋಣ ಸ್ವಲ್ಪ ಜನಾನೆ ಅಂದಿ? ಈ ಕಡೆ ಬಂದುಟ್ಟವಿ ಯಾಕ್
ಇಲ್ಲ ಬಿಡಿ ಬೆಸ್ಟ್ ಅದು ಹಾ ಅಪ್ಪಿ ಸರಿ ಸರಿ ಹ್ಮ್ ಸರಿ ಸರಿ ಬಾಯ್
ಬಾಯ ಅಕ್ಕಾ.
ಬಾಯ್ ಬಾಯ್